ಚೆನ್ನಾಗಿದ್ದೀರಾ
ಹಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ
ಹ್ಮ್ಮ್.. ಏನ್ ಮಾಡ್ತಾ್ರ ನಾ
ನಾನ್ ಹೀಗೆ ಸುಮ್ಮನೆ ಮಲ್ಕೊಂಡಿದ್ದ ಎಲ್ಲಿಗೆ ಹೋಗ್ತಾ ಇದ್ದೀರಾ
ನಾನು ಈಗ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀನಿಿ ನೀವೇನ್ ಮಾಡ್ತಾ ಇದ್ರಾ
ನಾನ್ ಹೀಗೆ ಸುಮ್ನೆ ಮಲ್ಕೊಂಡಿದ್ದೆ
ಓ ಹೌದಾ
ಹಾ
ನಷ್ಟ
ಹಾ ನಾಶ್ ಆ ಆಯ್ತು ನಿಮ್ಧ್ ಆಯ್ತಾ
ರಾ
ನಾನ್ ಫಲಾವ್ ತಿಂಧ ನೀವ ಏನ್ ತಿಂತ್ರೀ ನೀವ ಎಂತಿದ್ರಿ
ಪಲಾವ್ ನಾನು ಪಲಾವ್ ಅಂತ ತರ ಮಾಡಿದ್ರು ಅದೇನು ಆ ಅಂತ ನನ್ಗೂ ಗೊತ್ತಿಲ್ಲ
ಹಾ ಹೌದಾ ಮತ್ತೆ ಇನ್ ಸಮಾಚಾರ ಮನೇಲೆಲ್ಲಾ ಹೇಗಿದ್ದಾರೆ
ಮನೇಲಿ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರ
ಹಾ ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ನಿಮ್ಗೆ ತಂಗಿ ತಮ್ಮ ಯಾರಾದ್ರೂ ಇದ್ದಾರಾ
ಹಾ ಇದ್ದಾರೆ ನಂಗೆ ತಮ್ಮ ಇದ್ದಾರೆ
ಇಲ್ ಇಲ್ಲ ನಾನ ಒಬ್ಳೇ ಯಾರು ಇಲ್ಲ ಹಾ ಮತ್ತೆ ನಿಮ್ ತಮ್ಮ ಜೊತೆ ಯಾವಾಗ್ಲು ಕಿತಾಡ್ತಾ ಇರ್ತೀರಾ
ಬಲ್ಲ ಅವನೊಂದ್ ಬೇಕು ಆಂಧ್ರೆ ನಾನ್ ಇನ್ನೊಂದ್ ಬೇಕು ಅಂತ ಹೇಳಿರ್ತೀನಿ
ಹ
ಮನಲಿ ಒಂದ್ ದಿನ ಕಿತಾಡ್ತಾ ಇಲ್ದಲ್ದಂಗೆ ದಿನಾನೇ ಇಲ್ಲ ಅನ್ನೋ ತರ ಅಗೋಗಿರುತೆ ಒಂದೊಂದ್ಸಲ
ಕಿಥಾಡಿಲ್ಲಾ ಅಂದ್ರೆ ಸಮಾಧಾನೇ ಆಗ ಲ್ಲ ಅಲ್ವಾ
ಸಮಾಧಾನಾನೇ ಆಗಲ್ಲ ಈಗ ಮನೆಗೆ ಹೋಗ್ತಾ ಇದೀನಿ ಈಗ್ಲು ಇನ್ನೊಂದ್ಸಲ ಕಿತ್ತಾಡ್ತಾನೆ ಇರ್ತಿವಿ ಈಗ ಹೋಗಿದ ತಕ್ಷಣ ಒಂದ್ಸಲ ಕಿತ್ತಾಡ್ಬೇಕು ಕಿತ್ತಾಟ ಹೊಡೆತಾಟ ಇಲ್ಲ ಆದ್ರೆ ಮನೆ ಸಮಾಧಾನ ವಗಿರಲ್ಲಾ ಅದು
ನಿಮ್ಮಮ್ಮ ಬೈತರ ಇಬರ್ಗನು
ತುಂಬಾ ಬೈತಾರೆ ಯಾವಾಗ್ಲು ಕಿತ್ತಾಡ್ತಾಡ್ತೀರಾ ಏನ್ ಮಾಡ್ತಿರಾ ನಿಮ್ಗ ಏನು ಅರ್ಥ ಆಗಲ್ವಾ ಕತ್ತೆ ತರ ವಯಸ್ಸಾಗಿದೆ ಇನ್ನ ಕಿತ್ತ ತಡ್ಬೇಕ ನೀವು ಚಿಕ್ಕ ಮಕ್ಳ ತರ ಅಂತ ಬೈತಾನೆ ಇರ್ತಾರೆ ಆದ್ರೂ ಕಿತ್ತಾಡ್ಲಿಲ್ಲ ಆದ್ರೆ ಸಮಾಧಾನ ಆಗಲ್ಲ
ನಿಮ್ಗೆ ನಿ ತಮ್ಮಗೆ ಎಷ್ಟು ಡಿಫ್ರೆನ್ಸು
ಹ ನಮ ನನ್ಗೆ ನನ್ ತಮ್ಮಗೆ ನಾಲ್ಕು ವರ್ಷ ಡಿಫರೆನ್ಸ್ ಇದೆ
ಮೂ ಹೊಡಿತರ ಮನೆಯಲ್ಲಿ ಕಿತ್ತಾಡ್ದಾಗ ಏನಾದ್
ನನೀಗ್ ಹೊಡಿಯಲ್ಲ ನಮ್ಮತ್ತ ಅ ಹೋಗ್ಬಿಟ್ಟು ಅವ್ನುಗೆ ಹೊಡಿತಾನೆ ಹೊಡಿತಾನೆ ಹೆಂಧಕ್ಕೆ ಹೊಡಿಥಿಯಾ ಅಗ್ನ್ ಜೊತೆ ಎಂತ ಕಿತ್ತಾಡ್ತಿಯ ಅಂತ ಅದಕ್ಕೆ ಅವ್ನು ಇನ್ನ ಕೋಪ ಮಾಡ್ಕೊಂಡು
ನನ್ಗ್ ಮಾತ್ರ ಹೊಡಿ
ಹ ಅವಳ ಎಂತ ಕೊಡಿಯಲ್ಲ ಅವ್ಳ ಇವಾಗ ಬರ್ತ ರ್ತಳೆ ಮನೆ ಒಂದ್ಸತಿ ಬರ್ತಾಳೆ ಅಂತ ನಿಮ್ಗೆ ಅವಳ್ಮೇಲ್ ಪ್ರೀತಿ ಜಾಸ್ತಿ ಇಂದ್ಮೇಲ್ ಪ್ರೀತಿ ಇಲ್ಲ ಆತ್ರರ ಎಲ್ಲಾ ಆಗ್ತ ಇತ್ತೆ
ಯಾಕೆ ನೀವು ಪಿ ಜಿಲ್ ಇದ್ದೀರಾ ಹಾಸ್ಟೆಲ್ಲ್ಲಿ ಇದ್ದೀರಾ
ಅವಾಗಾಗ್ ಮನೆ ಹೋಗ್ತಿರ್ತೀನಿ ಈಗ ಮುಂಚೆ ಅಂದ್ರೆ ನೀನ್ಾಗ್ಲೂ ತಿದ್ದಾಡ್ಕೊಂಡ ಇರ್ತಿದ್ು ಅಷ್ಟೊಂದ ನೀನು ಮನೇಲಿ ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಈಗ ನಾನ್ ಕತಿಿಲಿ ಇರೋದ್ರೆ ಯಾವಾಗಾದ್ೂ ಒಂದೊಂದ್ಸಲ ಹೋಗೋದಕ್ಕೆ ಅವರು ಯಾವಾಗಾದ್ರೂ ಬರ್ತಾಳೆ ಅಂತ ನನಗ್ ಸ್ವಲ್ಪಃ ರಿಪೋರ್ಟ್ ಮಾಡೋದ್ರಿಂದ ಅವನು ತುಂಬಾ ಕೋಪ ಮಾಡ್ಕೊಂತಾನೆ ಎಲ್ಲರೂ ಅವ್ರಗ ಅವ್ನ ಏನ್ ಹೇಳುದ್ರು ಸರಿ ಅಂತೀರಾ ನಾನ್ ಮಾತ್ರ ಬೈತೀರಾ ಅಂತ
ಹ ಅಪ್ರೂಪ ಹೋಗ್ತೀರಾ ಅಂತ ಅಕ್ಕನ್ ಮೇಲ್ ಪ್ರೀತಿ ಇರ್ಬೇಕಲ್ವ ತಮ್ಮಂಗೆ ಆದಾದೂ ಜಗಳ ಮಾಡ್ತಾರ
ವಾರದಿಂದ ವಾರ ಎರಡ್ ವಾರ ಜಗಳ ಆಡ್್ದಿನದಂಗ ಇರೋದ್ರಿಂದ ಒಂದೇ ಸತಿ ಅಚ್ಚೆ ಎಲ್ಲ ಬಂದ್ಬಿಡುತ್ತೆ ಜಗಳ
ಎಷ್ಟೇ ಜಗಳಾದ್ರೂ ಪ್ರೀತಿ ಇರುತ್ತೆ ತಲ್ವ ಮಗ ಚಲ್ಲಿಿ
ಏನಾದ್ರು ಬೇಕು ಅಂದ್ರೆ ಕೇಳೋ ಕೊಡೋದ್ರಿಂದ ಎಲ್ಲಾ ಮಾಡ್ತಾನೆ
ಹಾ
ಇಷ್ಟು ಜಗಳ ಆಡುದ್ರು ಏನಾದ್ರು ಬೇಕು ಅಂದ್ರೆ ತಗೊ್ಂಬರೋದು ಎಲ್ಲ ಅವನೇ ಮಾಡ್ಬೇಕು
ಹ ಹೌದು ಆ ಅಷ್ಟದು ಹಲ್ಲ ಸ್ವಲ್ಪ ಜನ ಕಿತ್ತಾಡಿದ್ರೆ ಮು ಕಾನು ನೋಡಲ್ಲ ಹಂಗೆ ಹೋಗ್ಬಿಡ್ತಾರೆ ಹೇಳ ಕೆಲ್ಸ ಅಂತೂ ಮಾಡದು ಇಲ್ಲ
ಸಲ ಮಾಡ್ತಾರೆ ಹಾಗ
ಹ ನನ್ಗೂ ಈತರ ಎಲ್ಲಾ ನೋಡ್ದಾಗ ನನ್ಗೂ ಅಕ್ಕ ತಮ್ಮ ಯಾರಾದೂ ಇರ್ಬೇಕಿತ್ತು ಕಿಿತಾಡಕ್ಕೆ ಅಂತ ಅನ್ಸತ್ತೆ ಹೋಗ ಳೆ ಬಚಾರು ಮನೆ
ಅಂತ ತುಂಬಾ ಜಾಸ್ತಿ ಆದಾಗ ನನ್ಗೆ ಯಾಕಂತ ಹಣ ತಮ್ಮ ಇದ್ದಾನೋ ನನ್ಗೆ ನಾನ ಒಬ್ಬಳೇ ಇದ್ದಿದ್ರೆ ಚೆನ್ನಾಗಿರೋದು ಅಂತಾನೂ ತುಂಬಾ ಸತಿ ಅನ್ಸುತ್ತೆ
ಒಬ್ಬ್ರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಂದ್ರೆ ಯಾವಾಗ್ಲೂ ಇರೋದ್ ಕಷ್ಟ ಒಬ್ಬ್ರ ಇರೋದ ಅಂದ್ರೆ ಯಾವಾಗ್ಲೂ ಬರೀ ಫೋನು ಟಿವ ವಿ ಅಷ್ಟ್ರಲ್ಲೇ ಇರ್ತೀವಿ ಮನೆಗ್ ಬಂದ್ರ ಬೇಜಾರಾಗೋಗುತ್ತೆ
ಅದು ನಿಜಾನೇ ಒಬ ಈಗ ಒಂದ್ಸಲ ಎಲ್ಲಾ ಇರ್ಬೇಕು ಅನ್ಸುತ್ತೆ ಒಂದ್ಸತಿ ಒಬರ ಇರ್ಬೇಕು ಅನ್ಸುತ್ತೆ ಒಂದೊಂದ್ಸತಿ ನನ್ಗ ಅಣ್ಣ ತಂಗಿ ನಾದ್ರು ಇದರ ಚೆನ್ನಾಗಿರುತ್ತೆ ಅಂತಾನೂ ಅನ್ಸುತ್ತೆ
ಏನು ಮಾಡಕ್ಕಾಗಲ್ಲ
ನೀವೇನೇನ್ ಮಾಡ್ತೀರೋ ಹ್ಮ ಬರಲ್ಲ ಮನೇಲಿ ಪಂದ್ರ
ಹಾ ನನಗೂ ಬೇ ಚನ್ನಾಗುತ್ತೆ ಅದ ನಾನು ಫೋನ್ ನೋಡ್ಕೊಂಡು ಟಿವ ವಿ ನೋಡ್ಕೊಂಡು ಏನೋ ಒಂದು ಮಾಡ್ತೀನಿ ಅದೇ ಫೋನ್ ಎಷ್ಟ ಹೊತ್ ಅಂತ ನೋಡ್ತೀರಾ ಫೋನ್ ನೋಡಕೆ ಬೇಜಾರಾಗುತ್ತೆ ಏನಂತ ನೋಡೋದು ನೋಡಿ ನೋಡ್ತಾ ಇಬೇಕ ಹ್ಮ ಟಲ್ಲೂ ಇ ೀಸ್ಏನನು ಹಾಕಲ್ಲ ಬೀಸ ಎಲ್ಲೂ ಅದು ಇದು ಅಂತ ತಾ
ಈಗ ಆ ಸೀರಿಯಲ್ ನೋಡೋದಿಕ್ಕಾಗಲ್ಲ ತುಂಬಾ ಎಳಿತಾರೆ ಚೆನ್ನಾಗಿರಲ್ಲ ಇಳ್ದು ಇಳ್ಕೊಂಡು
ಒಲ್ಲ
ಅದನ್ನೇ ಅವ್ರು ಒಂದೇ ಸೀನ್ ತುಂಬ ಮತ್ತೆ ಮತ್ತೆ ಮತ್ತೆ ಹಾಕಿ ಹಾಕಿ ಅದನ್ನೇ ಎಿತಾರೆ
ಹೌದು ಆದ್ರೆ ಚೇಂಜ್ ಮಾಡಕ್ಕೂ ಆಗಲ್ಲ
ಚೇಂಜ್ ಮಾಡಿದ್ರೆ ಮನೇಲಿ ಬೈಸ್ಕೊಬೇಕಾಗುತ್ತೆ ಅಷ್ಟೆ
ಅವರು ರಾತ್ರಿ ಏನ ನೋಡ್ಬೇಕು ಬೆಳಿಗ್ಗೆ ನೋಡ್ಬೇಕು ರಾತ್ರಿ ಒಂದು
ಹ್ಮ್ ಹಾ ತುಂಬಾತಿ ಆಗ್ತಾ ಇರುತ್ತೆ ಇದು ಎಲ್ಲ ಮನ ನಡದ ಇ ಇ ಅಪ್ಪ ಅಂದರು ಬಂದ್ರೆ ನೀ ಚಲದೇ ಹಾಕೊಂಡಿರ್ತಾರೆ ಆ ನ್ಯೂಸ್ಲ್ಲಿ ಏನೇನು ಆಗುತ್ತೆ
ಅದನ್ನ ನೋಡಿ ನೋಡಿ ಅರ್ಧ ನಮಗ್ ಬಯ್ಯೋದು ನೋಡಿ ನೋಡಿ
ಹೌದು ಯ ಈಗ ಟಿವಿ ರಿಮೋಟ್ ಅನ್ನೋದ್ಕಿಂತ ಮುಂಚೆ ತುಂಬಾ ಕಿತ್ತಾಡ್ತಾ ಇದ್ವಿ ಟಿವಿ ರಿಮೋಟ್ಗೋಸ್ಕರ ಈಗ ಫೋನ್ ಇರುತ್ತೆ ಒಬ್ಬ್ರ ಹತ್ರ ಒಬ್ಬ್ರತ್ರ ಟಿ ರಿಮೋಟ್ ರುತ್ತೆ ಅದ್ರಿಂದ ಇಬ್ಬರು ಕಿತ್ತಾಡ ಹೋಗದಿಕ್ ಹೋಗಲ್ಲ
ಹೌದು ಫೋನ್ ಬಂದಿರತ್ತೆ ಹಾ
ಮುಂಚೆ ಚಿಕ್ಕವರ ಇದಾಗ ಫೋನ್ಗೋಸ್ಕರ ನಾವು ತುಂಬಾ ಕಿತ್ತಾಡ್ತಾ ಇದ್ವಿ ನನಗ್ ಫೋನ್ ಬೇಕು ಅಂದಾಗ ಅವನ್ಗೂ ಫೋನ್ ಬೇಕು ಅಥವಾ ನನಗ್ ಟಿವಿ ಬೇಕು ಅಂದಾಗ ಅವ್ನ್ಗು ಟಿವಿ ಬೇಕು
ಹಾ
ಏನಾದ್ರು ಬೇಕು ಅಂದಾಗ ನಮ್ಗೆಗ್ ಏನ್ ಬೇಕೋ ಅದೇ ಬೇಕು ಅಂತ ಕಿತ್ತಾಡೋದು ಪ್ರತಿಯೊಂದಕ್ಕೂ ಕಿತ್ತಾಟ ಇರುತ್ತೆ
ಹೌದು ಆದ್ರೂ ಅವಾಗೆ ಚೆನ್ನಾಗಿತ್ತು
ಹಾ ಹೌದು ಈಗ್ಲೂ ತುಂಬಾ ಸತಿ ಹಾಗೆ ಆಗ ಮತ್ತೆ ನನ್ಗ ಏನ್ ಬೇಕೋ ಅವ್ರಿಗೂ ಅದೇ ಬೇಕು ಅಂತಾನೆ ಜಗಳ ಸ್ಟಾರ್ಟ್ ಆಗುತ್ತೆ ಈಗ ಮನೇಲಿ ಏನಾದ್ರು ನಮ್ಗೆ ಅಂತ ತಂದ್ರೆ ಅದ್ ಅವನ್ಗೂ ಬೇಕು ಕಂತ ಜಗ್ಲ ಸ್ಟಾರ್ಟ ಆಗತ
ಅದ್ದಿದ್ದೆ ಅಲ್ವಾ ಮನೇಲಿ ಆದ್ರೆ ಇವಾಗ ಆಲೋ ಕೇಳಿಸತೇ ಅಲ್ವಾ
ಸ ವಾಯ್ಸ್ ತುಂಬಾ ನೀ
ಲೋ ಆಯ್ತು ಕಮ್ಮಿ ಆಯ್ತಾ ಹ ಇವಾಗ
ಹಾ ಹೌದು ಕೇಳಿಸ್ತಾ ಇ್ದ ಹೇಳಿ
ಹಾ ಹೇಳಿ
ಆದ್ರೂ ಇವಾಗ ಫೋನ್ ಫೋನ್ಲ್ಲಿ ನೋಡೋದ್ಕಿಂತ ಅವಾಗ ಮೊದ್ಲು ಚಿಕ್ಕವರಿದ್ದಾಗ ಆಚೆ ಹೋಗಿ ಆಟಾಡ್ತಾ ಇಲ್ವಲ್ಲ ಅದೇ ಎಷ್ಟು ಚೆನ್ನಾಗಿರ್ತಾ ಇತ್ತು ಹಲೋ ಹಲೋ ಹಲೋ ಹ್ಮ ಹಲೋ
ನಿಮ ವಾಯ್ಸ್ ಎಷ್ಟ ಇಲ್ಲ
ಆ ನಿಮ್ದು ವಯಸ್ ಕೇಳಿಸ್ತಾ ಇಲ್ಲ ಮೇ ಬಿ ನೆಟ್ವರ್ಕ್ ಹೋಯ್ತು ಅಂತ ಅನ್ಸುತ್ತೆ
ಸಿಗ್ನಲ್ಸ್ ಹೇತಿಲ್ಲ ಅನ್ಸಿದೆ ಬೇರೆ ಕಡೆ ನಿಂತ್ಕೊಂತೀನಿ
ಹಾ ಹೋಗಿ ಹೋಗಿ
ಕೇಳಿಸ್ತಾ ಇದ್ಯಾಾ
ಹಾ ಈಗ್ ಕೇಳಿಸ್ತಾ ಇದೆ ಅವವಾಗ್ಲೇ ಕೇಳಿಸ್ತ
ಹಾ ಹೇಳಿ
ಹ ಹೋದ್ರ ಊರ್ಗೆ
ಇಲ್ಲ ಇಲ್ಲ ಈಗ ಇನ್ನೊಂದು ಬಸ್ನ ತಗೋಬೇಕು ಎಲ್ಲಿ ಅಂತ ನೋಡ್ತಾ ಇದೀವಿ ಎಲ್ಲಿ ಹೋಗ್ಬೇಕು ಅಂತ ನನ್ಗು ಗೊತ್ತಿಲ್ಲ ಇದು ಹೊಸ ಜಾಗ
ಹೌದಾ ಎಷ್ಟ ಬಸ್ ಎಷ್ಟು ಬಸ್ಸಲ್ಲಿ ಚೇಂಜ್ ಮಾಡ್ಬೇಕು
ಈಗ ನಾನು ಮನೆಯಿಂದ ತುಂಬಾ ದೂರ ಇರೋದಕ್ಕೆ ಆರ್ ಬಸ್ ಚೇಂಜ್ ಮಾಡ್ಬೇಕು
ಆರು
ಹಾ ಹೌದು ತುಂಬಾ ದೂರ ಇ್ತು ಮದ್ವೆ ಅಂತ ಹೋಗ್ಬಿಟ್ವಿ ತುಂಬಾ ದೂರ ಇತತ್ತು ಇಲ್ಲಾ ಅಂದಿದ್ರೆ ಬೇಗ ಹೋಗ್ಬಿಡ್ಬೋದಿತ್ತು ಆದ್ರೆ ಈಗ ಮದ್ುವೆ ಕಾರಣದಿಂದ
ಹಾ ಆದ್ರೂ ಅಷ್ಟು ಪರಿಶ್ರಮ ಹಾಕಿ ಹೋಗಿದ್ದಿರಲ್ಲ ಸ್ನೇಹಿತೆ ಮದುವೆಗೆ ಅಂತ
ನನ್ ಸ್ನೇಹಿತೆ ಬೇರೆ ಅ ಅಲ್ತಾ ಇದ್ಲು ಅವಳ ಮದ್ವೆ ಆಗ್ಬೇಕಾದ್ರೆ
ಹಾ
ಆದ್ರಿಂದ ಅವ ಅವ್ರ ಅಮ್ಮ ಎಲ್ಲಾ ಹೇಳ್ಬೇಕಂದ್ರೆ ನಮ್ಗೂ ಒಂಥರಾ ಬೇಜಾರ ಆಗ್ತಿತ್ತು ಅವಳಗೆಲ್ಲ ಸಮಾಧಾನ ಮಾಡಿ
ಹಾ
ಒ
ಹೌದಾ ಅದು ಅದ ಹಂಗೆ ಬಿಡಿ
ಏನು ಮಾಡೋದಿಟ್ಟ ಆಗಲ್ಲ
ಅವ್ರ ಅಮ್ಮನೂ ಹಳ್ತಾ ಇದ್ರಾ
ಹಾ ಎಲ್ಲಾರು ಅಳ್ತಾ ಇದ್ರು ನಾವು ಪೂರ್ತಿ ಅಲ್ಲಿ ಬರ್ಲಿಲ್ಲ ನಾವು ಅರ್ಧದಧಕ್ಕೆ ಬಂದ್ಬಿಟ್ಟು ನಾವು ತುಂಬಾ ದೂರ ಹೋಗ್ಬೇಕು ಅಂತ
ಹಾ
ಹಾ ಹೌದು
ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ರೀಚ್ ಆಗಿರ್ತಾರೆ ಅನ್ಸುತ್ತೆ ಇವಾಗ
ಅವರುನು ತುಂಬಾ ಟೈಮ್ ತಗೊೊಳ್ಳುತ್ತೆ ಅವ್ರಿಗೂ ಹೋಗೋದಿಕ್ಕೆ ಎಲ್ಲಾರು ಅವ್ರ ಅವ್ರ ಮನೆಗೆ ಹೋಗತಾರೆ ಹತಾ ಇದ್ದಾರೆ
ಹಾ ಎಲ್ಲರಿಗೂ ದೂರ ಅನ್ಸುತ್ತೆ
ಹೌದು ಒಂದಷ್ಟ ಜನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು ಇಬ್ರು ಮೂರು
ಓ ಹೌದಾ ಏನ್ ಟ್ರೈನಲ್ಲಿ ಹೋಗ್ತಾರಾ
ಬಸ್ ಇರುತ್ತೆ ಬಸ್ಸಲ್ಲಿ ಹೋಗ್ತಾರೆ ಸರಿ ನಿನ್ ಜೊತೆ ಮಾತಾಡ್ತ ಖುಷಿ ಆಯ್ತು ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡೋಣ
ಹ
ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡೋಣ
ಹಾ ಸರಿ ಆಯ್ತು ಹ್ಮ್